ಇಲ್ಲಿಗೆ ಈ ಮ್ಯಾಲಿಂದ ತೆಗ್ ಬೀಳ್ಬೇಕಾದ್ರೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅನಸ್ತೇತಿ ಆಕಿಗೆ ಸ್ವಲ್ಪ್ ತೆಲಿ ಓಡ್ತಿರ್ಲಿಕ್ಕಿಲ್ಲ ಅನ್ಸಸ್ತೇತ್ ಮೊಸ್ಟ್ಲಿ ನನಗ ಅದಕ್ ತಲಿಗೆ ಅದು ಒಂಚೂರುಲ್ಲಿ ಆ ಟೈಮದಾಗ ಮೆಂಟಲಿ ಮೆಂಟಲಿ ಸ್ಟೇಬಲ್ ಇರ್ಲಿಕ್ಕಿಲ್ಲಕೆ ಆ ಟೈಮ್ ದಾಗ
ಹಾ ಅದಕ್ಕ ಅವಾಗ ಅವಾಗಕ ಏನೇನ್ ಕೇಳ್ತಾಳ ಅದನ್ನ ಕೊಡ್ಸತ್ಪ್ಪಾ ಸ್ವಲ್ಪ ಏನೇನ್ ಬೇಕ ಪ್ರೋಟೀನ್ಸ್ ಸ್ವಪ್ ತಲ್ಲಿಗೆಲ್ಲಾ ಚಲೋ ಆಗ ಕಣ್ಣಿಗೆಲ್ಲಾ ಚಲಾಗ ಡ್ರೈ ಫ್ರೂಟ್ಸ್ ಡಾರ್ಕ್ ಚಾಕ್ಲೇಟ್
ಮತ್ತತ್ ನಾವು ನೋಡ್ಕೊ ಮತ್ ನಾವು ನೋಡ್ಕೊಳರ್ದ ಮತ್ತತ್ ಇನ್ಯಾರಾರ್ ನೋಡ್ಕೋತಾರವ ನಮ್ಮ ಹುಡುಗೀನ ನಾವ ನೋಡ್ಕೋಬೇಕಲ್ ಆದ್ರ ಅಕ್ಕಿ ಏನ್ ಮಾಡ್ತಾ ಇದತನ ಆದ್ರ ಆಕಿ ಏನ್ ಮಾಡ್ತಾ ಗೊತ್ತೇನೆ ನನ್ ಬಿಟ್ಟು ಊರ್ ಮಂದಿನೆಲ್ಲ ಹಿಡ್ಕೊತ ಆಕೆ ಅಷ್ಟು ಹೊಲಸದಾಕಿ ಹುಡುಗಿ ಬಾಳ ಅಂದ್ರೆ ಬಾಳ ಹೊಲಸ ಇತದ ಹುಡುಗಿ ಚಲೋನೇ ಇಲ್ಲಕ್ಕೆ ಹೂ ಹಾಂಗ್ ಐತಿ ಹುಡುಗಿ ಮತ್ತೆ ಈಗ ಊಟಕ್ಕೇ ಏನ್ ಈಗ
ಈ ಊಟಕ್ಕ ಚಪಾತಿ ಆಮೇಲೆ ಸಬ್ಬಸ್ಗಿ ಪಲ್ೆ
ಹ ಮತ್ತತ್ ನಿನ್ನಿಂದ ಬರೀ ಸಬ್ಬಾಸ್ ಕೀಪರ್ ಎಲ್ಲ ತಿನ್ಾಕತೀನಿ
ನಿನ್ನೆ ರಾಜಗಿರಿ ಪಲ್ಯ ಮಾಡಿದಿ ನಿನ್ನೆ ರಾಜಗಿರಿ ಪಲ್ಲೆ ತಿಂದ್ವಿ ರಾಜ್ಗಿರಿಗ ಸಬ್ಬಸ್ಗಿಗ ಡಿಫ್ರೆನ್ಸ್ ಗೊತ್ತಾಯ್ತಾಲ್ಲ
ಹಾ ಗೊತ್ತಾಯ್ತ ನನಗ ಬಾಳ ಇದು ಏನ ಆಗ್ಲಿ ಏನನ್ ಹೇಳಾಕ್ತಿದ್ದ ನಂದ್ರ ಹಾ ಸಬ್ಬಸ್ಕಿ ಪೀರ್ ಗ್ರೀನ್ ಕಲರ್ ಇರ್ತತಿ ಗ್ರೀನ್ ಕಲರ್ ಇರ್ತತಿ ನನಗೆ ಗೊತ್ತೇಾಗಾದದು ಹಬ್ಬಸ್ಗಿ ಗ್ರೀನ್ ಕಲರ್ ಇರ್ತತಿ
ಗ್ರೀನ್ ಬರ್ತೈತಿ ಆದ್ರೆ ಗ್ರೀನ್ ಕಿನ ಜಾಸ್ತಿ ನಂಗ ರೆಡ್ ಇಷ್ಟ ಆತೈತಿ ಈಗ ಸಬ್ಬಸ್ಕಿ ಸ್ವಲ್ಪ ತಪ್ಪ ಐತೆ ಅದಕ್ಕ ಅದ್ರ ಜೊತೆಗೆ ಸ್ವಲ್ಪ ಬ್ಯಾಳೆ ಮಿಕ್ಸ್ ಮಾಡಿ
ಹಾ ಹಾ.
ಬ್ಯಾಳಿ ಸಬ್ಬಸ್ಗಿ ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡಿ ಚಪಾತಿ ಮಾಡ್ಕೊಂಡು ತಿನ್ಬೇಕ ಈಗ.
ಈಗ ರೈಸ್ ಏನ್ ಮಾಡ್ಕೋತಿ ರೈಸ್ ಇಲ್ಲಾ ಹಂಗ ಮಕೊ ಬಿಡುದ ರೈಸ್ ಇಲ್ದಂಗ.
ಚ ಚಪಾತಿ ಪ ಇವವಾಗಿ ಇನ್ನುೂ ಇದನ್ನ ತಿಂದಿವವಿ ಬಜ್ಜಿ ಹುಳಾಗಡ್ಡಿ ಹಾಕಿ ಬಜಿ ಮಾಡಿದ್ವಿ. ಹ
ಹ್ಮ್ ಹ್ಮ್ ಹ್ಮ್
ಬದ್ನಿಕಾಯಿ ಹಾಕಿ ಬಜ್ಜಿ ಮಾಡೋಣ ಅನ್ಕೊಂಡ್ವಿ.
ಹ್ಮ್
ಆದ್ರ ನಮ ಕಡೆ ಸ್ವಲ್ಪ ಕರೆಂಟ್ ಇರ್ಲಿಲ್ಲ.
ಹ್ಮ್ ಹ್ಮ್
ಅದ್ಕ ಉಳ್ಳಾಗಡ್ಡಿ ಹಾಕಿ ಬಜ್ಜಿ ಮಾಡಿ ತಿಂದಿವಿ ಇನ್ನೂ ಹಸಿವ್ ಇಲ್ಲ. ಸ್ವಲ್ಪ್ ಲೇಟ್ ಆಗಿ. ಚಪಾತಿ ಮಾಡ್ಕೊಂಡ್ ತಿಂದು ಮಕ್ಕೋಳಲ್ಲ ಇವತ್ತು ಓದ್ಕೋಬೇಕು.
ಹೌದನಾ ಇವತ್ತು ಕಾಪಿ ಹೊಡದ ಎಕ್ಸಾಮ್ ಬರ್ದನ ಏನು.
ಇವತ್ತು ಹಾ ಒಂದು ಪೇಪರು. ಕಾಪಿ ಹೊಡದ್ ಬರ್ದ್ವಿ ಇನ್ನೊಂದ್ ಪೇಪರ್ ಬರ್ದೆ ನಾಮ್ ಸ್ವಪ್ ನನ್ನತ್ತಗ. ಕುಂತಿಲ್ಲಾ ತಲ್ಯಾಗ ಬಂದಿದ್ ಬರ್ದೇ. ಓದಿದ್ನಿ ಸ್ವಲ್ಪ ಬೆಳಿಗ್ಗೆ ಎದ್ದು ಓದ್ಕೊಂಡ್ ಹೋಗಿದ್ದೆ.
ಹ್ಮ್ ಹ್ಮ್ ಹ್ಮ್ ಹಂಗಾಗಿತ್ತು ವಟ್ಟ. ಹ್ಮ್ ಮತ್ತ ಇನ್ನೊಂದ ಏನ್ ಗೊತ್ತಾನ ಏನ ಹೇಳ್ಬೇಕಂತ ಕಕೊಂಡು ನೋಡಿ ನೆನಪ ಹಾರ್ತ ನನಗ. ಅಕ್ಕಿ ಯಾಕೆ ಹಂಗ ಅದಾಳ ಹುಡಿಗೇ ಏನ ಗೊತ್ತೈತ ನ ನಿನಗೆ.
ಯಾ ಹುಡುಗಿ.
ಅದು ಬೇಕಾಯ್ತಲ್ಲವಾ.
ಆಕಿ ಸ್ವಲ್ಪ ಮನ್ಯಾಗ ಇದ್ದ ಇದ್ ಇದ್ದು. ಇದು ಸ್ವಲ್ಪ ಬಾಳ್ ಮನ್ಯಾಗ ಮಾನ್ಸಿಕ ಆಗ್ಯಾಳ ಅದಕ್ಕ ಸ್ವಲ್ಪ ಹೊರಗ ಅಡ್ಯಾಡ ಬೇಕಂತ ಹೇಳ್ಯಾರ್. ಬಿಟ್ರ ಆಮೇಲೆ ಇನ್ನ ಬಾಯ. ಟೆನ್ಷನ್ ಕೊಡ್ಬಾರ್ದಂತ ಹುಡ್ಗಿಗೆ ಅದಕ್ಕ ಮೈಗ್ರೇನ್ ಐತಂತ. ಸ್ವಲ್ಪ ಅವಾಗವಾಗ ಡಾರ್ಕ್ ಚಾಕ್ಲೇಟ್ ತಿಂತರ್ಬೇಕ ಅಂತ ಹೇಳ್ಯಾರ.
ಹ ಡಾರ್ಕ್ ಚಾಕ್ಲೇಟ್ ತಿಂತಿರ್ಬೇಕ ಅಂತ ಹೇಳ್ಯಾರ್ ಇಷ್ಟೆಲ್ಲಾ ಇಷ್ಟೆಲ್ಲ ಹೇಳುದು ಗೊತ್ತಾಕೇತಿ.
ನೆಕ್ಸ್ಟ್ ಟೈಮ್ ಟ್ಯಾಬ್ಲೆಟ್ ಯಾವಾಗ್ಲೂ ಬ್ಯ್ನಾಗ ಇಟ್ಕೊಂಡ್ ಅಡ್ಯಾಡದು.
ಮತ್ತಕಿಫ್ ಯಾವಾಗಲೂ ಆ ಫ್ರೆಂಡ್ ನಿತ್ಯ ಅಂತ ಫ್ರೆಂಡ್ ಜೊತೆ ಅಡ್ಡಾಡ್ಬೇಕು ಅವ್ರ ಜೊತೆ. ಆಡಾಡ್ಬೇಕ ಇವ್ರ ಜೊತೆ ಆಡಾಡ್ಬೇಕು ಬರೀ ಅವ್ರ ಇವ್ರ ಜೊತಿ ಅವ್ರ ಇವ್ರ ಜೊತೆನ ಅಡ್ಡಾಡಬೇಕು.
ಹೇಳಾರ ಮೈಂಡ್ ರಿಲೀಫ್ ಆಗ್ಬೇಕಂದ್ರೆ ಅಡ್ಡಾಡ್ಬೇಕಂತ.
ಹಾಂ ಹಾಂ ಅಂಟಿಗ್ ಹೇಳ್ನೇನು ಇದನ್ನು ಮೈಂಡ್ ರಿಲೀಫ್ ಆಗ್ತೈತಿ ಅಂತ.
ಮತ್ತ ನಿಮ್ ಕುಟುಂಬದಾಗ ಎಲ್ಲಾರು ಆರಾಮದಾರ.
ನಮ್ ಕುಟುಂಬದಾಗ ಎಲ್ಲರೂ ಅರಾಮ್ದಾರ ನಿಮ್ ಕುಟುಂಬದಾಗ ಆರಾಮ್ ಅದಾರನ.
ತುಂಬ ಆರಾಮ್ ಅದರ ಮತ್ತ ಅಂಕಲ್ ಆಂಟಿ ಏನ್ ಮಾಡಕತ್ತಾರ.
ಅಂಕಲ್ ಅಂಟಿ ಊರಾಗದಾರ ನಾನು ಹುಬ್ಬಳ್ಳಿಗೆ ಬಂದೀನಿ.
ಹೌದೇನ.
ಹ್ಮ್
ನಾನು ಇಷ್ಟೊತ್ತನ ನೀನು ಸಿಗ್ಲಿ ಒಳಗದಿ ಅನ್ಕೊಂಡಿದ್ದೆ.
ಹ್ಮ್ ಹ್ಮ್ ಇಲ್ಲ ನಾ ಹುಬ್ಬಳ್ಳಿ ಒಳಗದೇನ.
ಹ್ಮ್ ನಮ್ ಸೂರ್ಯ ಏನ್ ಮಾಡತ್ತ.
ಸೂರ್ಯ ನಾಳೆ ಎಕ್ಸಾಮ್ ಐತಿ ಓದಾತ.
ಒದಾಕತಾನ ಹ್ಮ್ ಹ್ಮ್. ಸ್ವಲ್ಪ ನಿಮ್ದು ನಿಮ್ದ ಎಕ್ಸಾಮ್ ಇಲ್ಲಲ್ಲ.
ನಂದು ಎಕ್ಸಾಮ.
ನೀವು ಏನ ಪ್ರವಾಸ ಮಾಡಕತ್ತೀರಿ.
ಪ್ರವಾಸ ಪ್ರವಾಸ ಮಾಡಾತಿನ್ನ ಅಂತು ಇಲ್ಲೇ. ಮನೆ ಮುಂದೆ ಏನ್ ಪ್ರವಾಸ ಮಾಡ್ತೀನಿ ನೀನು
ನಾವು ಬೆಳಗಾವಕ್ ಹೊಂಟಿವಿ ಬೆಳಗಾವ್ ಅಲ್ಲಿ ಏನ್ ಏನ್ ಜಾಸ್ತಿ ಜೋರಾಗಿ ಆಚರಿಸುತ್ತಾರೆ ಹೇಳ
ಅಲ್ಲಿ ಅಂಬೋಲಿ ಘಾಟ್ ಅಂತ ಐತಿ ಅಲ್ಲಿ ಮಸ್ತ್ ಐತಿ ಬೆಳ ಬೆಳಗಮ್ ಒಳಗ ಅಂಬೋಲಿಘಾಟ್ಸ್ ಅಂತ ಎಲ್ಲಾ ಐತಿ ಅಲ್ಲಿ ಹೋಗ ಬರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಆಮೇಲೆ ಮತ್ತು ಇನ್ನೊಂದು ಫಾಲ್ಸ್ ಐತೆ
ನವಂಬರ್ ಟೈಮ್ಗ ಅಲ್ಲ ಈಗೂ ಚಲೋನ ಇರ್ತೈತಿ ಅವಾಗ ಇದು ಇರ್ತೈತಲ್ಲ ಅವಾಗ
ಏನ್ ಇರತೈತಿ
ನವಂಬರ್ ಒಂದಕ್ಕ ಕನ್ನಡ ರಾಜ್ಯೋತ್ಸವ
ಓಹ ಅದಕ್ಕೆ ಹೋಗ್ತ ಅದಕ್ಕೆ ಹೋಗಬೇಕೇನ
ಅದಕ್ ಹೋಗ್ಬೇಕಲ್ಲ ಅವಾಗ ಫುಲ್ ಬಾಳ್ ಗದ್ಲಿ ಇರ್ತೈತೆ ಅವಾಗ ಬೆಳಗಾವ್ದಾಗ ಅದಕ್ ಹೋಗಣಂದ್ರ ಹೋಗಣ ನೀನು ಬರ್ತೀಯ ಬರ್ತೀಯ ಅಂದ್ರ
ಹಾ ಹಾ ಹಾ ಹೋಗಣ ಹೋಗಣ ಇದ್ರಾಗ ಫಸ್ಟ್ ಇದ್ರಾಗ ಫಸ್ಟ್. ರೊಕ್ಕ ಮಾಡ್ಕೊನು ಫಾಸ್ಟ್ ಆಮ್ಯಾಗ ನೋಡೋಣ.
ಫ್ರಿಸ್ಟ್ ಅದು ಮುಖ್ಯ ಅಲ್ಲ.
ಹೌದು ಮತ್ ಇದಇಲ್ಲ ಅಂದ್ರೆ ನಮ್ಮ ಅಪ್ಪ ಒಂದಚೂರು ಜಾಡಿಸಿ ಹಂಗ ಒದ್ದ ಬಿಡ್ತಾರೆ ನಮ್ಮನ್ನ ಏನಿಲ್ಲ
ಹ್ಮ್ ಹ್ಮ್ ಮೊನ್ನೆ ಸಕಲೇಶಪುರಕ್ ಹೋಗಿದ್ರಲ್ಲ ಹೆಂಗಿ ಇತ್ತು ಸಕಲೇಶ್ ಪುರ
ಮೊನ್ನೆ ಸಕಲೇಶಪುರ ನೀ ಹೇಳೇಳ್ಬೇಕು ಸಕಲೇಶಪುರ ಅಂತೂ ಫುಲ್ ಮಸ್ತಿ ಇತ್ತು ಫಸ್ಟ್ ಎಲ್ಲಿ ಹೋದ್ವಿ ಅಂದ್ರೆ ನಾವು
ಫಸ್ಟ್ ಇದಕ್ಕೆ ಹೋದ್ವಿ ಬೈ ಬೆಟ್ಟದ ಬೈರೇಶ್ವ ಭೈರವೇಶ್ವರ ಟೆಂಪಲ್
ಬಿಟ್ಟದ ಬೇರೇಶ್ವರ ಹಾ ಅದು ಫಿಲ್ಮ್ ಮಾಡಕಿನ ಮುಂಚೆ ಅಷ್ಟು ಫೇಮಸ್ ಇರ್ಲಿಲ್ಲ ಹಾ ಬೆಟ್ಟದ ಬೈರೇಶ್ವರ ಅದೆ ಲವ್ ಮೊಕ್ ಟೈಲ್ ಫಿಲ್ಮ್ ಆದ್ಮೇಲೆ ಅವ್ರ ಹ್ಮ ಅವ್ರ ಇವ್ರನ್ನ ಅನ್ನಾಕತಿದ್ರಲ್ಲ ಕರ್ಕೊಂಡ್ ಹೋಗಿ
ಯಾರ ಹಾ ಅವ್ರ ಡ್ರೈವರ್ ಅಂಕಲ್ ಅವ್ರ ಹೇಳ ಆತ ಮತ್ತ ಹೊಳ್ಳಿ ನೆಕ್ಸ್ಟ್ ಏನಂದ್ರ ನೆಕ್ಸ್ಟ್ ಬೆಟ್ಟದ ಭೈರವೇಶ್ವರ ಆಮೇಲೆ ಇದಕ್ಕೆ ಹೋದ್ವಿ ಅಬ್ಬಿ ಅಬ್ಬಿ ಫಾಲ್ಸಿಗೆ ಹೋದ್ವಿ ಅಬ್ಬಿ ಫಾಲ್ಸಿಗೆ ಹೋಗಿ ಲಾಸ್ಟಿಗೆ ಮಂಜುರಾಬಾದ್ ಫೋರ್ಟ್ ಅಂತ ಇತ್ತು ಅಲ್ಲಿ ಹೋಗ್ ಬಂದ್ವಿ ಹ್ಮ್ ಮಂಜರಪಾತ್ ಹಾ ಅದು ಸ್ಟಾರ್ ಶೇಪ್ ಇತ್ತು ಅಬ್ಬೆ ಫಾಲ್ಸು ಮಸ್ತ್ ಇತ್ತು ಅದು ಹೆಂಗ ಫುಲ್ ರಿಸ್ಕ್ ಇಲ್ಲ ಅಬ್ಬೆ ಫಾಲ್ಸ್ ಒಳಗೆ ಫುಲ್ ಆರಾಮಾಗಿ ಆಟ ಆಡ್ಬೋದು ಹಿಂಗೆ ಫಾಲ್ಸ್ಕೆ ಫಾಲ್ಸ್ ಕೆಳಗ ನಿಂತ್ಕೋಬಹುದು ನಾವು ಅದ್ರದ್ದ ನೀರ್ ನಮ್ಮ ಮೈ ಮ್ಯಾಲ ಬಿಳಿತೆ ಅಷ್ಟ ಆಕ್ಚುಲಿ ದೊಡ್ಡದೈತದ ಕೆಳಗಂದು ಒಂದು ಪಾಟ್ ದೊಡ್ಡದೈತಿ ಆಕ್ಚುಲಿ ಅಲ್ಲಿ ಬಾಳ ಅಂದ್ರೆ ಬಾಯ್ಸ್ ಇದ್ರರು ಅದಕ್ ಹೋಗಕ್ ಆಗ್ಲಿಲ್ಲ ನಮಗ ಅಲ್ಲಿ ಮ್ಯಾಲ ನಿಂತ್ಕೊಂಡು ಆಟ ಆಟ ಆಡಿ ಬಂದ್ವಿ ನೀನು ಅಷ್ಟ ಮಾಡಿರ್ಬೇಕಲ್ಲ ನೀನು ಅಷ್ಟ ಮಾಡಿರ್ಬೇಕಲ್ಲ ಯಾಕಂದ್ರೆ ನೀನು ನನ್ ಜೊತೆನೆ ಬಂದಿದ್ದೆ
ಅದು ಫೋರ್ಟಿಗೆ ಹೋಗ್ಬೇಕಾರ ಹತ್ ಬೇಕಾರ ಫೋರ್ಟಿಗೆ ಹೋಗ ಮುಂದು ಸ್ಟೆಪ್ಸ್ ಬಾಳ ಇತ್ತಲ್ಲ
ಹ್ಮ್ ಹ್ಮ್ ಹ್ಮ್
ಹಾ ಫಾರ್ಟಿಗೆ ಹೋಗಿದ್ವಲ್ಲಾ
ಅದು ಫಾರ್ಟ ಅಲ್ಲ ಫೋರ್ಟ್ ಹಾ
ಪೋರ್ಟ್
ಹಾ ಹಾ ಫೋರ್ಟ್ ಹ್ಮ್ ಅಲ್ಲಿ ಬಾಳ ಸ್ಟೆಪ್ಸ್ ಇದವು ಹೌದು
ಹ್ಮ್ ಬಾಳ ಸ್ಟೆಪ್ಸ್ ಇತ್ತು ಹತ್ಬೇಕಾದ್ರ ಬಾಳ ಇದು ಆಯ್ತು ಬರಬೇಕಾದರೆ ಹೆಂಗೋ ಬಂದ್ವಿ ಹ್ಮ್ ಅಲ್ಲಿ ಫುಲ್ ನೀರ್ ಬೇಕಾಗಿತ್ತು ನಾಳೆ ಬೆಳಗ್ಗೆ ಹಾ ಏನ್ ಮಾಡ್ಬೇಕು ಇನ್ನು ಯೋಚನೆ ಮಾಡಿಲ್ಲ ಬೆಳಿಗ್ಗೆಯದ್ದು ಏನ್ ಆಗ್ತೈತಿ ಅದ್ ಬೆಳಿಗ್ಗೆ ಏನ್ ತಲೆಗ್ ಬರ್ದೈತೆ ಅದ್ ಮಾಡ್ಕೊಂಡ್ ಹೋಗ್ತಿವಿ ನಾವು ಸ್ವಲ್ಪ ಜಾಸ್ತಿ ರೈಸ್ ಐಟಮ್ಸ್ ಜಾಸ್ತಿ ಮಾಡ್ತೀವಿ. ಯಾಕಂದ್ರೆ ನಾವು ಬಾಕ್ಸಿಗೂ ಕಟ್ಕೊಂಡ ಹೋಗತೀವಲ್ಲಾ
ಹೌದು ನಮ್ದು ಹಂಗ ಆಗ್ತಿದೆ ಆಕ್ಚುಲಿ ಆದ್ರೆ ಬೆಳಗೆ ಮನಿಯಾಗ ಇರ್ತೀನಲ್ಲ ನಾನು ಬೆಳಗ್ ಉಪ್ಪಿಟ ಗಿಪ್ಪಿಟ್ಟು ಮಾಡಿರುತ್ತಾರ ಉಪ್ಪಿಟ್ಟ ತಿಂದು ಹೋಗ್ತಿನಿ, ಮಧ್ಯಾಹ ಏನಾದ್ರೂ ರೈಸ ಐಟಂ ಮಾಡಿ ಕಟ್ಟಿತಾರ ಇಲ್ಲ ಅಂದ್ರ ಚಪಾತಿ ಪಲ್ಯೆ ಕಟ್ಟಿರ್ತಾರ ಹ ಕಾಲೇಜ್ದಾಗ ಕಾಲೇಜ್ಗೆ ಹೋಗಿ ಕಿ ಚಪಾತಿ ಪಲ್ಯ ತಿಂತೀವಿ ನಮ್ದು ರೈಸ್ ಬೆಳಗ್ಗೆ ರೈಸ್ ಮತ್ತವೆಲ್ಲ ಅದನೆ ಕ
ಹ್ಮ್ ನಮಗ್ ಎರಡ್ ಎರಡ್ ಮಾಡಕ್ ಟೈಮ್ ಇರಲ್ಲ ಸೊ ಒಂದ್
ಆಕ್ಚುಲಿ ಇನ್ನೊಂದು ಇನ್ನೊಂದ ಇತಿ ಗೊತ್ತ ಬ್ರೋಕ್ಲಿ ಕಾಲಿ ಫ್ಲವರ್ ಅದು ಇನ್ನೊಂದು ಬ್ರೀಡ್ ಅದ ಬ್ರೋಕ್ಲಿ ಅನ್ನೋದು ಆಕ್ಚುಲಿ ಅದು ಬ್ರೋಕ್ಲಿ ಬಕ್ಲಿ ತಿನ್ನೋದಿಂದ ಬಾಳ ಬೆನಿಫಿಟ್ಸ್ ಅದಾಗುತ್ತಾನ ಬ್ರೋಕ್ಲಿನ ತಿನ್ಬೇಕ ಬಾಳ ಚಲೋ ಏನೇನೋ ವಿಟಾಮಿನ್ಸು ಏನೇನೋ ಫುಲ್ ಛಲೋ ಛಲೋ ಕಂಟೆಂಟ್ಸ್ ಅದಾವವು ಅದ್ರೊಳಗೆ
ಹೌದೌದು
ತಿನ್ನೋದ್ರಿಂದೂ ಭಾಳ ಶಕ್ತಿ ಬರ್ದತೆ ಅಂದ್ರೆ ಹೆಲ್ದಿ ಇರ್ತಿವಿ ಶಕ್ತಿ ಬರ್ತತಿ ಅನ್ನೋಕ್ಕಿ ಹೆಲ್ದಿ ಇರುತ್ತೇವೆ ನಾವು
ಹ್ಮ್ ಹ್ಮ್
ಹ್ಮ್
ಆಮೇಲೆ ಪನ್ನೀರ್
ಅಪ್ಪಿ ಇಲ್ಲೆ ಈಗ ಹೆಂಗ ಆಗೈತಿ ಸಣ್ಣ ಸಣ್ಣ ಮಕ್ಳಿಗೂ ಈಗ ಒಂದ್ ಇಪ್ಪತ್ತ ಇಪ್ಪತ್ತೆರಡು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಪಾಪಿಗ್ ಹುಡುಗರಿಗೆ ಯಾಕೆ ಹೇಳ ಇವತ್ತಿನ ಸ್ಯಾಚುರೇಟೆಡ್ ಆಯಿಲ್ ಅದು ಇದು ಎಲ್ಲ ಜೋರಾಗಿ
ತಿಂತಾರಲ್ಲ ಪಾನಿಪುರಿ ಶೇವಪುರಿ ಆಮೇಲೆ ವೆಜ್ ರೋಲ್ಸ್
ಹಾ
ಪಿಜಾ ಅನ್ಕೊಂಡು ಹಿಂಗ ಜಾಸ್ತಿ ತಿನ್ ತಿಂದು ಮತ್ತ ಅದು ಏನ್ ಮಾಡೋದು ಹೊರಗನ್ ತಿಂದು ತಿಂದು ಹಂಗಾಗ್ಕೈತಿ ಅವ್ರ ಯಾಯಾ ಎನ್ಯಾಗ ಏನೇನ್ ಮಾಡಿರ್ತಾರ ಗೊತ್ತಿರಲ್ಲ
ಹೌದು
ಅದೇ ಎನ್ನಾಗ ವಾಪಸ್ ವಾಪಸ್ ಕರಿತಿರುತ್ತಾರೆ ಅದ ಎಣ್ಣೆ ನೋಡಿದ್ರೆ ತಿನ್ನಂಗ ಆಗಲ್ಲ
ಹ್ಮ್ ಆಕ್ಚುಲಿ ಹೆಂಗ ಆಗ್ತತಿ ಕರೆಕ್ಟ್ ಏನ್ ಮಾಡಕ್ ಆಗುದಿಲ್ಲ, ಆದ್ರೆ ಅನಿವಾರ್ಯ ಐತಿ ಏನೂ ಮಾಡಕ ಆಗುದಿಲ್ಲ ನಮ್ಗ ಯಾರು ಮಾಡಿಕೊಡೋರು ಇರುವುದಿಲ್ಲಲಾ ಇಲ್ಲಿ
ಅವ್ರಿಗೆ ಎರಡ ಕೈ ಎರಡು ಕಾಲ ಬೇರೆ ಇಲ್ಲ ಮತ್ತ ಪಾಪ ಮಾಡ್ಕೊಡೋಣ ಅಂದ್ರ
ಹ ದೇವ್ರ ಎಲ್ಲಾ ಎಲ್ಲರಿಗೂ ಕೊಟ್ಟಿರ್ಬೇಕಲ್ವಾ ಎಲ್ಲರಿಗೂ ಒಂದ್ ಏನಾರ ಮತ್ ಒಂದ್ ಏನಾರ ಕಸ್ಕೊಂಡರುತಂದ ದೇವ್ರ ಎಲ್ಲಾ ಕೊಟ್ಬಿಟ್ರೆ ಮತ್ತ ಹಿಗ್ಗಿ ಬಿಡ್ತಾರ ಮಂದಿ ಅದು ಮಾಡ್ಕೊಂಡ್ ಕೂಡ ಕತಿದ್ದ ಹೆಚ್ಲಿನನಾ ಎ ಬಿ ಸಿ ಜ್ಯೂಸ್ ಸ ಅದು ಬಾಳ ಅಂದ್ರೆ ಭಾಳ್ ಚಲೋ ಇಐತ್ತ್ ಭಾಳ ಚಲೋ ಬೆನಿಫಿಟ್ಸ್ ಕೂಡಾಕದತ್ತ ಅದ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಹಾ ಹೌದು ಹ್ಮ್
ಅದು ಏನು ಫಸ್ಟ್ ಮಿಕ್ಸಿ ಹಾಕೊಂಡು ಕ್ಯೂಬ್ಸ್ ಮಾಡ್ಕೊಂಡ್ ಇಟ್ಕೊಂಡಿದ್ರಲ್ಲ
ಹ್ಮ್
ಹ ಅಮ್ಮೆ ಬಿಸ ನೀರ್ ಹಾಕೊಂಡ್ ಕುಡಿಯದು
ಹಾ ಆಮೇಲೆ ಐಸ್ ಹಾ ಅದು ಕ್ಯೂಬ್ಸ್ ಐಸ್ ಕ್ಯೂಬ್ಸ್ ಮಾಡ್ಬೇಕ ಅವನ್ನ ಹಂಗ ಕ್ಯೂಬ್ಸ್ ಅಲ್ಲ ಐಸ್ ಕ್ಯೂಬ್ಸ್ ಮಾಡ್ಬೇಕು ಅವನ ಆಮೇಲೆ ಬೆಳಿಗ್ಗೆ ಎರಡೆ ಎರಡ ಎರಡೆಡ ಕ್ಯೂಬ್ಸ್ ಹಾಕ್ಕೊಂಡು ಕುಡಿಬೇಕು ಭಾಳ ಬೆನಿಫಿಟ್ಸ್ ಐತಿ ಅದರಿಂದ
ಹ್ಮ್
ಹ್ಮ್
ಕುಡಿಬೇಕದ್ನ್
ಹ್ಮ್ ಕುಡಿಬೇಕು ಅಲ್ಲ ಇದು ರೂಮ್ದಾಗ ಮಾಡ್ಕೊಂಡ್ ಕುಡಿಬೋದು ನೀವ್ತ್ ಚುಲಿ ಮಾಡ್ಕೊಂಡ್ ಕುೂಡರಿ ಎಲ್ಲರೂ ಮತ್ತ ನೀನ್ ಫ್ರೆಂಡ್ ಸೌಮ್ಯ ಲಿಕ್ಕಿ ಎಲ್ಲದರ್
ಸೌಮ್ಯ ಲಿಕ್ಕಿ ಕೆಳಗದಾರ್ ನಾನು ಟೆರಸ್ ಮೇಲ್ ಬಂದ್ ಕುಂತೇನೆ ಸ್ವಲ್ಪ ಇಲ್ ಗಾಯಿ ಬರ್ತೈತಿ ಚಂದಗ
ಹ್ಮ್ ಹ್ಮ್ ಹ್ಮ ಹ್ಮ ಹ ಹ್ಮ್ ಮತ್ತು ಏನು
ನೀವೇನ್ ಮಾಡಿರಿಗ ಊಟಕ್ಕ
ನಮ್ದ ಊಟಕ್ಕೆ ಏನು ಈಗ ಅಡುಗೆ ಅದ ಹೇಳಿದನಲ್ಲ ಚಪಾತಿ ರೈಸ್ ರೊಟ್ಟಿ
ಹ್ಮ್ ಹ್ಮ್
ಚಪಾತಿ ರೊಟ್ಟಿ ಒಳಗೆ ಆಪ್ಷನಲ್ ಯಾವ್ದು ಬೇಕಾದರೂ ತಿನ್ಬೋದು ಅದಕ್ ಪಲ್ಯ ಬದನಿಕಾಯಿ ಪಲ್ಯ ಮಾಡಾರ ಮತ್ ಹೊಳಿ ಇನ್ನೊಂದ ಕಾಳು ಪಲ್ಯ ಮಾಡಾರ ಹೆಸರು ಕಾಳು ಪಲ್ಯ
ಹ್ಮ್
ಹ ಚಟ್ನಿ ಮೊಸರು ಹಾಕ್ಕೊಂಡು ತಿಂದ ಆಕ್ಚುಲಿ ನಮ್ಮ್ ಕಡೆ ಚಟ್ನಿ ನೀ ಬಹಾರ್ ಫೇಮಸ್ ಕೆಂಚ
ಯಾದು
ಖಾರದ ಶೇಂಗಾ ಚಟ್ನಿ ಅದು ಅದು ಅದು ಫುಲ್ ಫೇಮಸ್ ಮತ್ತು ಹಳ್ಳೆಯಿದದು ಫುಲ್ ಫೇಮಸ್
ಇದು ಅಂದ್ರ
ಶೇಂಗಾ ಚಟ್ನಿ ಶೇಂಗಾ ಪುಡಿ ಅದು ಫುಲ್ ಫೇಮಸ್ ಹಾ ಹೌದು ಹಂಗ ಆ್ತದೆ ಹಾ ಇನ್ನು ನೀವು ನಮ್ಮ್ ಕಡೆ ಜನ ಅಲ್ಲಲ್ಲ ಅದಕ್ಕೆ ಹೇಳಾಕತಿದ್ ನನಗೆ
ಹಾ ಹೌದೌದು ಆಮೇಲೆ ಇನ್ನೊಂದ ಅದು ಕೆಂಪ ಮೆಣಸಿನ್ಕಾಯಿ ಹಾ ದಾವಣಗೆರೆಪ್ಪಾ ನಾವು ದಾವಣಗೆರೆ ಒಳಗೆ ಎತ್ತವಿ ವಲ್ಲ ಇಲ್ಲಿ ಬೆನ್ನೆ ದೋಸಾ ಫುಲ್ ಸ್ಪೆಷಲ್
ಯಾರ್ಯಾರು ಗೊತ್ತಿಲ್ಲ ಮತ್ತ ಈ ಮತ್ ಬೆಳಗಾಮ್ ಚೆನ್ನ ಆಕತ್ತ ರಿ ಈಗ
ಹಾ ಇಲ್ಲಿ ಬನ್ನೆ ದೋಸೆ ತಿಂದಿಯನಾ ದಾವಣಗೆರೆ ಒಳಗ
ಹಾ ತಿಂದಿನ ಅಲ್ ಬೆಣ್ಣೆ ದೋಸೆ ಎಷ್ಟ್ ಸತಿ ತಿನ್ಬೇಕಲ್ಲರೂ
ಹ್ಮ್ ಇಲ್ಲಿ ಚಲೋ ಕೊಡ್ತಾರ ಆದ್ರ ನೀನು ಒಂದ ತರ ತಿಂಡಿ ಅಲ್ಲಿ ಗುರು ಕೊಟ್ರೇಶ್ವರ ಒಳಗ ತಿಂದಿ ಇಲ್ಲ
ಅಲ್ಲಿ ಮೊನ್ನೆ ಅಮ್ಮ ದೋಸೆ ಅಂತ ಕೊಡ್ಸಿದೆ ಅಲ್ಲ ಅವ್ವ ದೋಸೆ
ಹ್ವ ಅದು ಅದು ಬೆಣ್ಣೆ ದೋಸೆ ಅಲ್ಲ ಅದು
ಖಾಲಿ ದೋಸೆನ ಒಟ್ ಅವ್ವ ದೋಸ
ಅದು ದಾವಣಗೆರೆ ಆಗ ಹೇಳ್ ದಾವಣಗೆರೊಳಗೆ ಒಂದಿಷ್ಟು ಪ್ಲೇಸ್ಗಳದಾವ್ ಗುರು ಕೊಟ್ರೆಷ್ಟ ರ ಆಮೇಲೆ ವಸಂತ್ ಬೆಣ್ಣೆ ದೋಸಾ
ಹಾ ಅಲ್ಲೆಲ್ಲಾ ಹೋಗಿನಲ್ಲ